ಹ
ಹಾ ಹೇಳು ಏನ್ ಮಾಡಾಕತಿ
ಏನ್ ಇಲ್ಲ. ನೀವು್ ಒಳಗ್ತಿದ್ರಾ
ನಾವು ಏನಿಲ್ಲ ಸುಮ್ ಕುಂತೀವಿ ಒದ್ಬೇಕು ಇವಾಗ ನೀನು.
ನಾನು ಓದಕತ್ತಿದ್ದೆ.
ಹಾ. ಸುಮ್ನೆ ಹಂಗೆ ನೆನಪಾದ್ರಂತ ಫೋನ್ ಮಾಡ್ದ.
ಹ್ಮ್.
ಮತ್ತೇನು ಚಹಾ ಕಾಫಿ.
ಹ್ಮ್ ಕುಡಿಬೇಕು ನಿಮ್ದು.
ನಮ್ದು ಆಗೈತೆ ನಮ್ಮಕ್ಕ ಮಾಡಿದ್ಲು.
ಹ್ಮ್ ಕಾಲೇಜ್ ತನೇ ಒತ್ ಮಗ.
ಇಲ್ಲ ನಮ್ದಿವಾಗ ಪರೀಕ್ಷೆ ಅಲ್ಲಾ ನಿನ್ನೆ ಇತ್ತು ಹೋಗಿದ್ವಿ. ಇನ್ ಮತ್ತೆ ಇನ್ನೊಂದ ನಾಲ್ಕೈದ್ ದಿವ್ಸ ಬಿಟ್ಟು ಐತೆ ಹೋಗ್ಬೇಕು ಇವಾಗ ಓದ್ಕಳಕಂತ ರಜೆ.
ಎಷ್ಟು ದಿನ ಕೊಟ್ಟವರೆ ರಜಾ.
ಒಂದ್ ನಾಲ್ಕ್ ದಿವ್ಸ ಅಂದ್ರೆ ಮಧ್ಯೆ ಮಧ್ಯೆ ಎಲ್ಲಾ ಗ್ಯಾಪ್ ಇರುತ್ತಲ್ಲಾ. ಪರೀಕ್ಷೆ ಇರ್ಬೇಕಾದ್ರೆ ಲ್ಲಿ ಇವಾಗ
ಹ್ಮ್.
ಅದಕ್ಕೆ ಇವಾಗ ಓದ್ಕಳಕಂತ ಗ್ಯಾಪ್ ಐತೆ.
ನಮ್ದು ನೋಡತಾವಯ್ಯ ನಮ್ಮ ಹಾಂ ಹ್ಮ್. ಮಧ್ಯ ಮಧ್ಯ ಈ ಇಂಟರ್ನೆಲ್ಸ್ ನಡೀತಿದೆ ನಮ್ದು.
ಹಾ.
ನಿಮ್ಸ ಐಯ್ತು. ಸೆಮ್ ಯಾವಾಗ್ ಮುಗಿಯುತ ನಿಮ್ದು?
ನಮ್ದು ಇವಾಗ ನೆಕ್ಸ್ಟ್ ಮುಂದಿನ್ ತಿಂಗಳು ಮುಗಿಯುತ್ತೆ.
ಹ್ಮ
ನೀನ್ ಯಾವ್ ಸೆಮ್ ಇವಾಗ?
ನಂದು ಹೋ ಫೋರ್ತ್ ಹ ನಾಲ್ಕನೇ ಸೆಮ್ ಮುಗಿಯೋಕ್ ಬಂತು.
ಹ್ಮ್ ನಿಮ್ದು ಯಾವಾಗ ಎಕ್ಸ್ಟರ್ನಲ್ ಎಕ್ಸಾಮು?
ಆ ಜುಲೈ ಆ ಜೂನ್ ಟೆನ್ ಇಂದ ಸ್ಟಾರ್ಟ್ ಜೂನ್ ಹತ್ತರಿಂದ ಸ್ಟಾರ್ಟ್ ಆಗುತ್ತೆ.
ಹ್ಮ್
ಹ್ ಯಾ ಹ ಒಟ್ಟಾಗಿ ನಾಲ್ಕು ಸಬ್ಜೆಕ್ಟ್ ಇದೆ.
ಹ್ಮ್
ನಾಲ್ಕರಲ್ಲಿ ಯಾವ್ ಆ ಇದು ಅನಾಲಿಸ್ ಅಂಡ್ ಡಿಸೈನು. ಗಣಿತ ಇನ್ನ ಎರಡು ಒನ್ ಡೇಟಾ ಬೇಸು.
ಹ್ಮ್.
ಜಾವ.
ಎಲ್ಲಾ ಓದ್ಕೊಂಡಿಯ ಕರೆಕ್ಟ್ ಆಗಿ
ಹಾ ಇನ್ನುೂ ನೋಡ್ಬೋದಕ್ಕೆ ಇನ್ನ ಎರಡೆರಡು ಸಬ್ಜೆಕ್ಟ್ಗಳು
ಹಾ ಮತ್ತೆ ಮನೇಲಿ ಎಲ್ಲಾರು ಚೆನ್ನಾಗ ಅವ್ರ
ಹ್ಮ್ ಎಲ್ಲರು ಚೆನ್ನಾಗೌರೆ
ಹಾ
ಎಕ್ಸಾಮ್‌ಗೆ ಪ್ರಿಪೇರ್ ಆದಾ
ಆ ನಿನ್ನೇದೇನೋ ಪರವಾಗಿಲ್ಲ ಆಗಿದೆ ಇನ್ನುೂ ಈ ಆಯ್ತಲ್ಲ ಸಮಯ ಅದಕ್ಕೆ
ಇನ್ನು ಎಷ್ಟ್ ಇನ್ನು ಎಷ್ಟ್ ಈಗ ಪರೀಕ್ಷೆಗಳು
ಇನ್ನುೂ ಮೂರ್ ವಿಷಯ ನಿನ್ನೆ ಒಂದ್ ಮುಗೀತು
ಹ್ಮ್
ನಾಲ್ಕು ಅದ್ರಲ್ಲಿ ಬಂದ್ ಮುಗ್ದೈತೆ ಇನ್ನಮ್ಮೂರಐತೆ
ಗೇಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದಾ
ನಾ ಅದೆಲ್ಲಾ ನೋಡ್ಬೇಕು ಹೇಳಿದನ್ ನಮ ತಮ್ಮನುೂ ಅದಕ್ಕೆ ತಯಾರಿ ಮಾಡ್ಕೊ ಅಂತ ನಾನೇ ಮಾಡ್ತಿಲ್ಲ
ತಯಾರಿ ಮಾಡಿದ್ರ ಚೆನ್ನಾಗಿರ್ತತ್ತು
ಅದು ಏನು ನಿಂಗ್ ಗೊತ್ತ ಅದ್ರ ಬಗ್ಗೆ ಏನಾದ್ರು ಸಲ ಹೇ ಕೊೊಡು
ಹೇಳ್ಕೋಣ ಹಗಿದ್ರು ಅಂದ್ರೆ ಕೊನೆ ವಸ ಅಲ್ಲ ಹ ಏನುಿಲ್ಲಾಭ ಬರ ನೂರ ಅಂಕಕ್ಕೆ ಇರುತ್ತೆ ಅದು ಅದೇ ಇಂಗ ಇಂಜಿನಿಯರಿಂಗ್ ಕೋರ್ಸ ಅಲ್ಲಿ ಏನೇನಿದೆ ಅದೇ ವಿಷಯಗಳ ಇರುತ್ತೆ
ಹ್ಮ
ಹೌ ಗಣಿತ ಅದೇ ಅಷ್ಟೊಂದೇ ನಿಲ್ಲಕ್ ಕಷ್ಟ ಮಾಡ್ಬೋದು ಒಂದು ಆರು ತಿಂಗಳು ಸಮಯ ಕೊಡ್ಬೇಕಾದಕ್ಕ
ಹ್ಮ್
ಈ ಹೇಗಿದ್ರು ಜೂನ್ ಅಲ್ಲ ಹಾ ಇನ್ನುೂ ಎಷ್ಟು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಹೇಗಿದ್ರರು ಏಳರಿಂದ ಏಳುವರೆ ತಿಂಗಳಿದೆ
ಹ್ಮ್
ಮಾಡ್ಬೋದು ಅದೇನು ಅಷ್ಟೊಂದು ಕಠಿಣ ಏನಿಲ್ಲ
ಹ್ಮ್ ಅಂದ್ರೆ ನಾವ ಇವಾಗ ನಮ್ದಲ್ಲಾ ಪ್ರಾಜೆಕ್ಟ ಅದೆಲ್ಲಾ ಇರುತ್ತಲ್ಲ
ಅದನ್ನೇ ಸಂಭಾಳ ಕಕೊಂಡ್ ಹೋಗ್ಬೇಕು ಮತ್ತೆ ಯಾಕಂದ್ರೆ ಇದ್ರಿಂದಾನೂ ಚೆನ್ನಾಗಾಗಿ ಅಂದ್ರೆ ಕಾಲೇಜಸ್ ಆಗುತ್ತ ಮುಂದೆ ಹೈಯರ್ ಸ್ಟಡೀಸ್ಗ
ಹ್ಮ್ ಹೈಯರ್ ಸ್ಟಡಿ ಏನಿಲ್ಲ ನಾವ್ ಇದು ಮುಗೇಣ ಏನೋ ಒಂದು ಉದ್ಯೋಗ ಹುಡ್ ಕುಕೋಬೇಕು
ಇಲ್ಲ ಹೈಯರ್ ಸ್ಟಡೀಸ್ಗೆ ಹೋದ್ರೆ ಇನ್ನುೂ ಜಾಸ್ತಿ ಹ ಹೆಲ್ಪ್ ಆಗುತ್ತೆ ಉಪಯೋಗಕ್ಕೆ ಬರುತ್ತೆ ಅದು ಮತ್ತೆ
ಹ್ಮ್
ಅಲ್ಲಿನ ಚೆನ್ನಾಗಿರೋ ಕಂಪ್ನಿಗಳು ಬರ್ತಾವೆ ಅವಾಗೆ ಮತ್ತೆ ನಡೆಯುತ್ತೆ ವಿದೇಶಿಯಿಂದ ಬರ್ತಾವ ಕಂಪ್ನಿಗಳು
ಹ್ಮ್ ನಮ್ ದೇಶದ ಕೊಡ್ಬೇಕಲ್ಲ ವಿದೇಶಕ್ಕೆಂತ
ನಮ್ ದೇಶದಲ್ಲೂ ಮಾಡ್ಬೋದು ಹಾಗೇನಿಲ್ಲ ಆದ್ರೆ ದೊಡ್ಡ ದೊಡ್ಡ ಕಂಪನಿಗಳು ಚೆನ್ನಾಗ ಸ್ಯಾಲ್ರಿ ಆದ ಇರುತ್ತಂತ
ಹ್ಮ್ ಏನು ಮಾಡೋಣ ಫಸ್ಟ್ ಇವಾಗ ಇದು ಮುಗಿಸ್ಬಿಡೋಣ ಸೆಮ್ಮು ಚೆನ್ನಾಗ್ ಓದ್ಬಿಟ್ಟು ಎಲ್ಲಾ ಸಬ್ಜೆಕ್ಟ್ ಉತ್ತೀರ್ಣ ಆಗಿ
ಹ್ಮ್
ಈ ಸಲದಷ್ಟು ಸಿಜಿ ಪಿಯ
ನಂದ ಇಲ್ಲಿ ತನಕ ಒಂದು ಎಂಟು ಪಾಯಿಂಟ್ ಐದು
ಹ್ಮ್
ಏನೋ ಮಾಡಿದ್ದೀವಿ ಆದ್ರೆ ಎಲ್ಲಾ ಚೆನ್ನಾಗ್ ಪಾಸ್ ಆಗಿದ್ದೀನಿ. ಪಾಸ್ ಆಗದಕ್ಕಿಂ ತ ಇವಾಗ ಕೆಲ್ಸ ಹುಡುಕ್ಬೇಕಲ್ಲ ನಮ್ ಸ್ಟ್ರೀಮ್ ಅಲ್ಲಿ ಕಷ್ಟ.
ಹ್ಮ್ ನಮ್ದು ಇಂಟರ್ವ್ಯೂ ಬಂದು ಒಂದು ಇದೆ.
ಹ್ಮ್
ನಮ್ಗೂ ನಿನ್ನೆ ಅದ್ರ್ ಮೇಲೆ ವರ್ಕ್ಶಾಪ್ ಇತ್ತು.
ಹ್ಮ್.
ಆ ಜಿ ಟಿ ಎಂ ಡೇಟಾಬೇಸ್ ಗೊತ್ತ ಅದು?
ಗೊತ್ತಿಲ್ಲ ಅದ್ರ ಬಗ್ಗೆ.
ಆ ಈ ಡೇಟಾ ಬೇಸ್ ಅದೆಲ್ಲ ಇದೆ ಅಲ್ಲ ಡೇಟಾ ಬೇಸ್ ಅಲ್ಲಿ ನಾವು ಕಲ್ತಿದ್ದೇನು ಬರೀ ಆ ಮೈಸ್ಕೇಲ್ ಅಷ್ಟೇ ಕಲ್ತಿದ್ದೀವಿ.
ಹ್ಮ್
ಅಂದ್ರೆ ನೋಡಿದ್ರೆ ಅ ಮೈ ಎಸ್ ಕೆಯಲ್ ಅಷ್ಟೇ ಅಲ್ಲ ಅದರಲ್ಲಿ ಕೇಟ ಬೇಸ್ ಅಲ್ಲೇ ಬಾಳ ಇದೆ ಸ್ಕಸ್ಕ ಪ ಎಸ್ೋಸ್ಕ ನೋ ಎಸ್ಕ ಎಲ್ಲಿ ಮತ್ತೆ ಇದು ಬರ್ತಲ್ಲ ಮಂಗೂಡಿ ಬಿ ಅದೆಲ್ಲ
ಹ್ಮ್
ಸೊ ಈ ಅದೇ ತರ ಜಿ ಟಿ ಎಂ ಡೇಟಾ ಬೇಸ್ ಅ ತಂದಿದೆ
ಹ್ಮ್
ಹೊರಾಕಲ್ಲನ ಇದು ಕೇಳಿದಲ್ಲ ಕಂಪನಿ
ಹ್ಮ್
ಆ ವರಾಕಲ್ ಕಂಪನಿ ತರಾನ ಇದದು ಒಂದು ಕಂಪನಿ ಅದು ಅಮೆರಿಕದಲ್ಲಿಯ
ಹಾ
ಏನಿಲ್ಲ ಅಂದ್ರರು ಹದ್ನೈದು ಬ್ಯಾಂಕ್ ಗಳಿಗೆ ನಿಯರ್ಲಿ ಒಂದು ಆ ಐವತ್ತು ಟಾಪ್ ಫಿಫ್ಟಿ ಅಂದ್ರೆ ಈಗ ಟಾಪ್ ಐವತ್ತು ಏನು ಬ್ಯಾಂಕ್ಗಳಿದೆ ಅಲ್ಲ ಅದ್ರಲ್ಲಿ ಹದ್ನೈದರಿಂದ ಇಪ್ಪ ಇತ್ ಕಂಪನಿಗಳಿಗೆ ಇವ್ರದೇ ಡೇಟಾ ಬೇಸ್ ಸಿಸ್ಟ್ ಯೂಸ್ ಮಾಡಬೇಕಾರೆ ಸ ಜಿ ಟಿ ಯಂನು ಹ ನಾವು ಸಾಂಪ್ರದಾಯಿಕವಾಗಿ ಡೇಟಾ ಬೇಸ್ ಅನ್ನು ಅ ಆದ್ಮೇಲೆ ನಮ್ಗೆ ಬರೋದೇನೋ ಅದೊಂದು ಟೇಬಲ್ ಮತ್ತೆ ಅದ್ರಲ್ಲಿ ಚ ಇದು ಚೌಕ್ ಚೌಕ ಡಬ್ಬಿಗಳು ಅಷ್ಟೇ ಆದ್ರೆ ಡೇಟಾಬೇಸ್ ಅಂದ್ರೆ ಅದಕ್ಕಿಂತ ಜಾಸ್ತಿ ಇದೆ ಅಂದ್ರೆ ಇದು ಜಿ ಇದರದ ಉದ್ದೇಶನ ಆ ಪೂರ್ಣವಾಗಿ ಬದಲಿದೆ
ಹ್ಮ್
ಅದ್ರಲ್ಲಿ ಹೇಗೆಂದ್ರೆ ಇದು ಅವರು ಬ್ಯಾಂಕ್ ಸೆಕ್ಟರ್ ಅಲ್ಲಿ ಅವ್ರದ್ದು ಮೇನು ಇದು ಏನುಂತಾರೆ ಅದಕ್ಕೆ
ಅಂದ್ರೆ ಇವಾಗ ದೊಡ್ ದೊಡ್ಡ ಕಂಪನಿಗಳೆಲ್ಲಾ ಇದನ್ನ ಬಳಸ್ತಾರ
ಹ ಇ ಇದು ಕಂಪನಿ ಊರ್ ಆ ಕಂಪನಿ ಸ್ಪೆಸಿಫಿಕ್ ಆಗಿ ಅಷ್ಟೇ ಇರುತ್ತೆ ಅದು
ಹ್ಮ್
ಕಾಮನ್ ಆಗಿ ಅದನ್ನ ಎಲ್ಲಾ ಕಡೆ ಯೂಸ್ ಮಾಡೋದಿಲ್ಲ ಅದು ಮತ್ತೆ ಈಗ ಆಪ್ರೇಟಿಂಗ್ ಸಿಸ್ಟಮ್ ಇರುತ್ತಲ್ಲಾ ವಿಂಡೋಸ್ ಲ್ಲದುದು ಅದು ಬರೋದಿಲ್ಲ ಅದು ಅದಕ್ಕಾಗಿ ಆಪ್ರೇಟಿಂಗ್ ಸಿಸ್ಟಮ್ಗಳು ಇದೆ ಉಬಂಟು ಅದೆಲ್ಲ ಇದೆಲ್ಲ ಕರ್ನಲ್ ಲಿನಕ್ಸ್ ನನ್ ಮೇಲೆ ವರ್ಕ್ ಆಗುತ್ತೆ ಸೊ ಜಿ ಟಿ ಎಂ ಡೇಟಾ ಬೇಸ್ಗೆ ಉಬಂಟ್ ಪಿನ್ನೆ ಹಾಕೊಬೇಕು.
ಹ್ಮ್
ಟು ಮೇಲೆನೆ ಅದು ವ ಕೆಲ್ಸ ಮಾಡತ್ತೆ ಇಲ್ಲ ಅಂದ್ರೆ ಮಾಡೋದಿಲ್ಲ.
ಹ್ಮ್
ನಿನ್ನೆ ಹೇಳ್ತಾ ಇದ್ರು ಅದೇ
ನಿಂಗದೆಲ್ಲ ಅಂದ್ರೆ ಅರ್ಥ ಆಗುತ್ತಾ?
ಅರ್ಥ ಅ ಅದು ಹಾಗ ನೋಡಿದ್ರೆ ಜಿ ಟಿ ಎಂ ಡೇಟಾ ಬೇಸ್ ಏನದಲ್ಲ ಅದು ಇಷ್ಟು ಅರ್ಥ ಮಾಡ್ ಕೊಳದು ಅಂದೇ ದಿನದಲ್ಲಿ ಅಸಾಧ್ಯ ಅದು ಆ ಏನಾಯ್ತ್ ಅಂದ್ರೆ ಅದು ಜಸ್ಟ್ ನಮ್ಗೆ ಒಂದು ಆಹ್ ಏನಂತಾರ ನಾಲೆಡ್ಜು
ಹ್ಮ್ ಏನೋ ಒಂದ್ ಅರ್ಥ ಆಗತ್ತಷ್ಟೇ.
ಯಾ ನಮಗೊನ್ ಇದು ಏನೋ ಐಡಿಯಾ ಸಿಗುತ್ತೆ ಉಪಾಯ ಅದ್ರಿಂದ ಏನೇನು ಹೆ ಯಾವ್ಯಾವ್ತರ ಕೆಲ್ಸ ಮಾಡುತ್ತೆ ಹಿಂದೆ
ಹ್ಮ್
ಆ ಅದಕ್ಕೆ ಜಿ ಟಿ ನ ಅದು ಡೇಟಾ ಬೇಸ್ ಕಂಪನಿ ಆ ಕೆಲವೊಂದು ಕಂಪನಿಗಳು ಅಷ್ಟೇ ಯೂಸ್ ಮಾಡುತ್ತೆ.
ಹ್ಮ್
ಅದ್ರದ್ದ ಉದ್ದೇಶನೆ ಬೇರ್ ಇರೋ ಸಲಿಂದ ಆ ಯಾ ಕಂಪನಿಗಳು ಅಷ್ಟೇ ಯೂಸ್ ಮಾಡುತ್ತೆ ಎಲ್ಲಾ ಕಂಪನಿಗಳು ಯು ಅವ್ ಯೂಸ್ ಮಾಡಲ್ಲ. ಆದ್ರೆ ನಮದು ಒಂದ್ ಐಡಿಯಾ ಇರ್ಲಿ ಅಂತ ಅಂಕಿಷ್ ನಮ್ಗ್ ಹೇಳ್ತಾ ಇದ್ರಿ ಎಲ್ಲೆಲ್ಲಿ ಉಪಯೋಗ ಮಾಡ್ತಾರೆ ಇದನ್ನೇ
ಹ್ಮ್
ಹನ್ ಸೊ ನಡೆಯುತ್ತೆ ಅದು ನಮ್ಗ ಒಂದು ಆಗು ಕಂತ ನೂರ್ರೂಪಾಯ್ ಕೊಟ್ಟು ರಿಜಿಸ್ಟ್ರ್ ಮಾಡ್ಸ್ ನಮ್ಮನ್ನ ಚಡಿ ಸರ್ ಎಲ್ಲರ್ಗೂ ಕರ್ದು ಕರ್ದ ರಿಜಿಸ್ಟರ್ ಮಾಡ್ಸವ್ರೆ.
ಹಾ ನೀನು ಆಗಿದ್ದ ದಾಖಲಾತ್ತಿ ಇದುಕ್ಕೆ
ಆಗ್ಬಾರ್ದ ಅಂತ್ ಅನ್ಕೊಂಡಿದ್ರುನು ಕರಿಸ್ ಕೆಸಿ ಮಾಡ್ಸ್ಯಾರ.
ಮ್ ಹ್ಮ್
ಆದ್ರಿಂದ ನಮ್ಗೆ ಏನಸ್ತು ಅಷ್ಟ್ ಉಪಯೋಗ ಇರ್ಲತ್ತ ಆದ್ರೆ ಜಸ್ಟ್
ಏನೋ ಒಂದ್ ಅರ್ಥ ಆಗುತ್ತೆ ಏನೋ ಒಂದ್ ನಾಲೆಜು ಅಂತದೆಲ್ಲಾ ಅಟೆಂಡ್ ಆಗ್ಬೇಕಲ್ಲ ಚೆನ್ನಾಗಿರತ್ತೆ. ಏನೋ ಒಂದ್ ಹೊಸ ಅನುಭವ
ಹಳೆ ಶಾಲೆಲ್ಲಿ ಎಲ್ಲಾ ಇಂತ ಪ ಇವೆಲ್ಲಾ ಉಚಿತವಾಗಿ ಇರ್ತತ್ತು ವರ್ಕ್ ಶಾಪ್ ಅದಿದು ಅವಾಗ ಮಾಡ್ಲಿಲ್ಲ ಇಲ್ಲಿ ಬಂದು ಅದಕ್ಕೆ ನೂರು ಎರಡ್ನೂರು ದುಡ್ಡು ಕೊಟ್ಟು ಮಾಡ್ಬೇಕು
ಹ್ಮ್ ಮತ್ತೆ ಊಟ
ಊಟ ಇನ್ನು ಮಾಡ್ಬೇಕು
ಏನು ಹ್ಮ್ ಹಾಸ್ಟೆಲಲ್ಲಿ ಇರದ ನೀನು
ಹ್ಮ್ ಆಸ್ಟ್ರೇಲಿಯಾ
ಹಾ ಹ ರೂಮ್ ನಾನು ಹ ನಾನು ನಮ್ಮ ಕೇಳುರ್ತೀವಲ್ಲ
ಏನು ಮಾಡಿದ್ರು ಊಟಕ್ಕೆ
ನಾವು ಇನ್ನೂ ಏನಾದ್ರರು ಮಾಡ್ಬೇಕು ಚಹಾ ಒಂದು ಕುಡ್ದಿದ್ದೀವಿ ಸುಮ್ನೆ ಕೂತಿದ್ವಿ ಹ್ಮ್ ನೀನ್ ರಾಗಿ ಮುದ್ದಿ ಎಲ್ಲ ತಿಂತೀಯಾ
ಹ್ಮ ರಾಗಿ ಮುದ್ದೆ ಮೊಟ್ಟೆ
ಹಾ
ಇವತ್ತು ಮಾಂಸಾಹಾರಿನೇ ಊಟ ಅನಿಸುತ್ತೆ ಭಾಳ ಮಾಡಿ ಇವತ್ತ ಚಿಕನ್ ಇದೆ ಅನ್ಸ
ಚಿಕನ್ ಎಲ್ಲಾ ತಿಂತೀಯಾ
ಹಾ ತಿಂತಿನಿ
ಹಾ
ವಾರಕ್ ಒಂದ್ ಸಲ ಅಷ್ಟೇ ಮತ್ ಹಾಸ್ಪಿಟಲ್ ಚೆನ್ನಾಗಿದೆ
ಹ್ಮ್
ಆ ಪಿಜಿಗೆ ಯಾವ್ದು ಹೊಲ್ಸಿದ್ರೆ ನಮ ಹಾಸ್ಟೆಲ್ ಊಟನೇ ಎಷ್ಟೊ ಮೇಲು ಮತ್ತೆ ಏನ್ ನೋಡ್ಸಿದ್ರ
ಮತ್ತೇನಿಲ್ಲ ಸುಮ್ನೆ ಕೂತಿದ್ವೋ ಹಂಗೆ ಕರೆಂಟ್ ಹೋಗಿತ್ತು
ಹ್ಮ್
ಸುಮ್ನೆ ಕೂತಿದ್ದೀವಿ ಇನ್ನು ಕರೆಂಟ್ ಬಂದ್ಮೇಲೆ ಅಡುಗೆ ಶುರು ಮಾಡ್ಕೋಬೇಕು ಅಷ್ಟೆ
ನಾವು ಈಗ ಹೋಗ್ಬೇಕ
ಹಾ ಓದ್ತಿದ್ದೆ ಅನ್ಸುತ್ತೆ ಓದು
ಇಲ್ಲ ಈಗ ಅದೇ ಊಟದ ಸಮಯ ಆಯ್ತಲ್ಲ ಏಳುವರೆ
ಹಾ ಸರಿಯಾಗಿದ್ರೆ ಹೋಗು
ಹ ಇಡಲ್ಲ ಸತ್
ಚೆನ್ನಾಗ್ಓದು
ಹ್ಮ್
ಹ್ಮ್